ಹಲೋ ಸರ್.
ಸರ್ ಎಲ್ಲಿ ಊರಾಗ ಇದೀರಿ ಸರ್ ನಮಸ್ತಾರ.
ಊರಾಗ ಇದೀಯಾ ಅಲ್ಲೋ ಅದೇನೊ ನಿಂದ ಕಂಪ್ಯೂಟರ್ ಮುಗಸಿದಿ ಎಲ್ಲಾ ಮುಗಸಿದಿ ಈ ಮಾರ್ಕ್ಸ್ಕಾರ್ಡ್ನ್ ಒಯ್ಬೇಕಂತ ಮಾಡಿದೆ ಏನು ಇಲ್ಲೇ
ಸರ್ ಬರ್ತೀನ್ರಿ ಕೆಲ್ಸ ಅದರಿ ಊರಾಗ
ಅಲ್ಲ ಕೆಲ್ಸ ಎಲ್ಲ ನೋಡ್ಮಣಿ ಈ ಕಂಪ್ಯೂಟರು ಸರ್ಟಿಫಿಕ ಕೆಟ್ ಅದ್ರಾಗ ನಿಂದು ಡಿಸ್ಟ್ರಿಕ್ಷನ್ ಬಂದೆತಿ.
ಹಾ ರಿ ಹಾ.
ಹಾ ಎಕ್ಸಾಮ್ಸ್ ಸಹಿತ ಚಲೋ ಬರ್ದಿದ್ಯಾ ರಿಸಲ್ಟ್ಸ್ ಐತೆ ಚೆನ್ನಾಗೈತೆ ಮಾರ್ಕ್ಸ್ ಕಾಡ್ನಲ್ಲಿ. ಅದು ಎದಕನ ಯೂಸ್ ಮಾಡ್ಕ್ಯಾರೋ ಅದು ಮಾರ್ಕ್ಸ್ ಕಾರ್ಡ್ ಸುಮ್ನೆ ನನ್ನಲ್ಲಿ ಬಿಟ್ಟು ಗೇಸಿಂದ
ಇಲ್ ಇಲ್ರಿ ಬರ್ತನ್ರಿ ಬರ್ತನ್ರಿ ಇನ್ನೊಂದ್ ಎರಡ್ ದಿನ ಬಿಟ್ಟ ಬರ್ಬೇಕತ್ ಮಾಡನ್ರಿ ನಾನೇ ಹಚ್ಚಬೇಕೆಂದ್ರಿ ನೀವೇ ಹಚ್ಚಿರಿ.
ಅಲ್ಲ ಅದು ಎಕ್ಸಾಮ್ ಫೀಸನ್ ಸಹಿತ ಕಟ್ಟಿಲ್ಲ ನೀನ್ ನಾನೇ ಇರ್ಲಡ್ಯಪ್ಪ ಅಂತ ಕಟ್ಕೊಂಡಿದಿಲ್ಲ ಐನೂರ ಎಪ್ಪತ್ತೈದು ರೂಪಾಯಿ.
ಸರ ಐನೂರ ಎಪ್ಪತ್ತೈಐದ್ ಅದ ಏನ್ರಿ ಸರ್.
ಹ ಮತ್ತ. ನಿಮ್ಮ ಇವ್ನಿಗೆ ಹೇಳಿನಲ್ಲೋ ನಾನ ನಿನ್ಗ ಪರಶುರಾಮಅನ್ನಾವಗ ಹೇಳಿಲ್ಲ.
ಸರಿ ಹೇಳಿಲ್ಲರಿ ಅವ ಫೋನ್ ನಂಬರ್ ಇಲ್ಲಏನ್ರ ಅವನ್ ತಲ್ಲಿ ಹೇಳಿಲ್ರಿ.
ಏ ಹೆಂಗೋ ನೀನು ನಾನ್ ಅವ ಹೇಳಿಲ್ಲಆನ ನಿನಗ.
ಹೇಳಿಲ್ಲರಿ.
ಆನ್ಯಗ ಹೇಳಿನಲ್ಲೋ ಅವನಿಗೆ ಹೇಳಪ್ಪ ನಿನ್ ಅವ್ನಿಗೆ ಹೇಳ ಅಂತ ಹೇಳಿನಿ ಒಟ್ಟ ಹೇಳಿಲ್ಲ ನೋಡ ಅವ.
ಹೇಳಿಲ್ರಿ.
ಹ ಮತ್ತ ಹೆಂಗೋ ಹಿಂಗಾದ್ರ. ಹ ನಾನ್ ಎದ್ರ ಸಲುವಾಗಿ ಬಡ್ಕೊಕತ್ತೆನಿ ಗೊತ್ತದ ಈಗ ನೀವು ನನ್ನ ಸ್ಟೂಡೆಂಟ್ಗಳು ಯಾಕಪ್ಪ ಅಂತಂದ್ರ ನಿಮ್ಗ ನೀವು ಬಹಳ ಕ್ಲೋಸ್ ಇದ್ದೀರಾ ನನಗೂ ಸಹಿತ ಎಲ್ಪ್ ಮಾಡಿದೀರ. ನೀವ್
ಅ ರೀ
ಹ ಮತ್ತೆ ಇಲ್ಲಾ ಯಾವ್ದ್ ಕಾರಣಕ್ಕೂ ನೀ ನೀವ್ ಮರ್ತಾರ ನಾನ್ ಮರಿಯಲ್ಲಪ್ಪಾ ಹಂಗಾಗಿ ಪೋನ್ ಹಚ್ಚಿದೆ ಅದು ಹೆಂಗ ಯಂದ್ರೆ ಇವತ್ತೊಂದು ಇಬ್ಬರು ಮೂವರ್ ಬಂದು ಮಾಸ್ಕಾಡು ಹೊಯ್ದರು ಅವರು
ಹ್ಮ್ ಹ್ಮ್
ಹ ಈಗ ನೀ ನೀ ನೀನು ನೀ ನೀನೊಬ್ಬ ನೋಡಪ್ಪಾ ಈಗ ಹೊಯ್ಲಾರ್ದವ ಅಂತಂದ್ರ ನೀನು ಅವನು ಹತ್ತಿಗೂಡ ರಶೀಕ್ ಮತ್ತೆ ಅವನು ಒಬ್ಬಾನೆ ಹ ಅವನು ಬಂದಿಲ್ಲ ರಸಿಕೂ ನೀನು
ಇಬ್ಬರೆ ಉಳ್ದ್ವ ಬರ್ಬೇಕಂದ್ ಮಡ್ವಿ ಇನ್ನೊಂದು ಎರಡು ದಿನ ಬಿಟ್ಟು ಬರ್ತ ತಿನ್ರೀ ಮತ್ತೆ ಈಗ ನಾಳೆ ಅಂತರ್ ರಜೆ ಇರ್ತ್ರೀ
ನಾಳೆ ರಜೆನ ಆಐ್ತಪ್ಪಾ ಮತ್ತೆ ನಾ ಸ ಸೋಮವಾರನೇ ಬರ್ಬೇಕ್ ನೋಡು
ಹಾ ಅದೇ ರೀ ಎರಡು ದಿನ ಬಿಟ್ಟು ಬರ್ತಂತಾರೆ ತರಿ
ಅದು ಎಂಟ್ರಿ ಮಾಡ್ಬೇಕು ನೀನ್ ಮಾಸ್ಕ್ ಕಾರ್ಡ್ ಇತ್ತಲ್ಲ ಹಂಗಾಗಿಲ್ಲ ಅಂದ್ರೆ ನಾನ ಅದ್ ಮಾರ್ಕ್ಸ ಕಾರ್ಡ್ ಮನೇಲ್ಲೇ ತಗೊಂಡ ಹೋಗತ್ತೀದ್ದೆ ನಾಳೆ ಬಂದು ಹ ಒಂದ್ ಐತಿ ಇಲ್ಲಿ ಮತ್ತೆ ಮಾಕ್ಸ್ ಕಾರ್ಡ್ ಇಲ್ಲ ಅಂತಂದೆ ಎಂಟ್ರಿ ಮಾಡಿ ಕ್ಷಣ ನಾನ್ ಇಂದೆ ರಿಜಿಸ್ಟರ್ ಮಾಡ್ಕೊನಿ ಮಾಡ್ತಕಾನ ಮಾಸ್ಕ್ ಕಾರ್ಡ್ ಒಯ್ತಾಂತ ಅಂತ ಅದು ಎಕ್ಸಾಮ್ ಫೀಸ್ ಒಂದ್ ತಂದ್ಬಿಡು ಅದು
ಸರಿಷ್ಟ್ ಐನೂರ ಎಪ್ಪತ್ತು ರೀ ಹ ರೀ
ಹ ಇನ್ನೂರು ಎಪ್ಪತ್ತೈದ್ ರೂಪಾಯಿ ತಂದ್ಬಿಡು ಆ ವೈದ್ ಬಿಡು ತಂದು ಮಾಕ್ಸ್ ಕಾರ್ಡ್ ಅವನ ನೋಡವ ನಿಮ್ ಪರ್ಪುಮೂ ಹ ನೀನ್ ಅವಾಗ ಕ್ಲೋಸ್ ಇದ್ದೀವ್ರಲ್ವ ಅವಾಗ ಮಾರ್ಕ್ಸ್ ಕಾರ್ಡ್ ಹೈದಾನ ನೀನು ಇದ್ದಿಲ್ಲಪ್ಪಾ ಅಂತಂದ್ರ ಹೆಂಗೊ ನೀನು
ಪೋನ್ ನಂಬರ್ ಅಲ್ಲೆ ಅವೇನ್ ರೀ ಬೇರೆ ಊರಗ ಅವನತ್ರಿ
ಹೌದಾ ನೀ ಮಕ್ಕಳು ಯ ನೀನ್ ನೀ ಹೊಯ್ದಲ್ಲಾ ಏನು ನಾನ್ ಅವನು ಕೇಳಿಲ್ಲ ಪೋನ್ ಹಚ್ಚಿಲ್ಲ ನಾನು ಹೌದಾ ಆ ಮತ್ತ ಏನ್ ಮಾಡ್ತನ್ ನೋಡು ಹಂಗೆ ಯಾಪ್ಪಾ
ಏನ್ ಇಲ್ರೀ ಅವನು ಪೋನ್ ಚಲೋ ನಾನ್ ನಾನು ಹೊಸ ಪೋನ್ ತನ್ನಿ ನಂಬರ್ ಇಲ್ಲಾ
ಹೌದಾನೂ ಹೆ ಹಾ ಮತ್ತೆ ಹಾಗೆ ಅದು ಬಂದ್ಬಿಟ್ಟು ಒಯದ್ ಬಿಡಪ ಮಣಿ ಹೆಂಗ್
ಸರಿ ಆಯ್ತ್ ರೀ ಮತ್ತೆ ಏನ್ ಮಾಡಬೇಕ್ರೀ
ಅದು ಅದು ನಾನ್ ಏನ್ ಹೇಳ್ತೀನಿ ಅಂದ್ರೆ ಕಂಸಿಡರ್ ಮಾಡಿರ ನೋಡು ಈಗ ನೀನ್ ಈಗ ಓದ್ ಮುಗಿತಲ್ಲಾ ನೀನ್ ಹೋಗದ ಮುಗಿದ್ ಮುಗಿದಲ್ಲ ನೀ ಏನ್ ಮಾಡ್ಬೇಕು ಕೆಲವೊಂದು ಊರಲ್ಲೇ ನಾನು ಆನ್ಲೈನ್ ಆನ್ಲೈನ್ ಸೆಂಟರ್ ಗಳು ಅಂದ್ರೆ ನಾವು
ಹು ಹಾಕ್ಬೇಕಂತ್ ಮಾಡಿನಿ ಐದು ಮತ್ತೆ ಮುಂದ ಒಂದ್
ಮಾಡಬೇಕು
ಒರಿಜಿನಲ್ ಮತ್ತ
ಕು ನಿನ್ ಪ್ಲೇಸ್ ನೋಡ್ಕೋಬೇಕು ಬರ ಬರಿ ಆಯ್ತ ಇಲ್ಲ ನಾನ್ ಎಲ್ಲಿ ಆ ತಹಸೀಲ್ ಆಫೀಸ್ ಹತ್ರ ಬಾಳ ಜನ ಬರ್ತಾರ ಕೋರ್ಟ್ ಹತ್ತ ಬಾಳ ಜನ ಬರ್ತಾರ ಎಲ್ಲಿಲ್ಲಿ ಪ್ಲೇಸ್ಗಳು ಚಲೋ ಐತ ಅಲ್ಲಿ ಪ್ಲೇಸ್ ಆ ಒಂದ್ಸ ನಿನ್ಗ್ ಆನ್ಲೈನ್ ಅಂತ್ರ ಎಲ್ಲಿ ಕಲ್ತಿದ್ ಏನ್ ಏನ್ ಕಲ್ತಿದ್ ಈ ಇತ್ತದ ನೋಡ್ ಬ್ಯಾರೆ ಕಲ್ತದಿ ಎಮ್ ಎಸ್ ವಾರ್ಡ್ ಕಲ್ತದಿ ಮತ್ತೆ ಪವರ್ ಪ್ಯಾಂಟ್ ಕಲ್ತದಿ ಇಲ್ಲ ಟ್ಯಾಡಿ ಕಲ್ತದಿ ಫೋಟೋ ಶಾಪ್ ಸಹಿತ ಕಟ್ಟ ಕಲ್ತಿದೀನಿ ನ ಯಾವದೇ ಕಾರಣಕ್ಕೂ ನಾನ್ ಹೆಂಗ್ ಕಲ್ಸಿದ್ದೀನಿ ಅಂತಂದು ನೀನ್ ನಾ ಹೇಳೋದ ಅವಶ್ಯಕತೆ ಇಲ್ಲ ನಿನಗೆ ಗೊತ್ತಾಯ್ತಾ
ಬರು
ಹಾ ಮತ್ತ ಅದು ಏನ್ ಮಾಡ್ಬೇಕಂದ್ರ ಈಗ ಅಷ್ಟೇ ಮಾಡು ಈಗ ನೀನು ತುಂಬಾ ಉಡ್ಡಕ್ ಹೋದ್ರನ ಪ್ರೇಜಿಲ್ಲ ಮನೆ ಈಗ ಎಲ್ಲೇನ ಆಲಿನ್ ಸೆಂಟರ್ ಹಾಕೋ ಈಗ ಎಲ್ಯಪ ಅಂತಂದ್ರ ಹೆಂಗ ಗೊತ್ತದ್ರ ಈಗ ಸುಮಾರು ಏನಂತಂದ್ರ ಈ ಒಂದು ಆನ್ಲೈನ್ ಹಾಕಿದ್ರ ಎಷ್ಟ ತಗೋತಾರ ಒಂದ್ ಅಕಸ್ಮಾತ್ ಯಾವದೇ ಆಗ್ಲಿ ಒಂದ್ ಆನ್ಲೈನ್ ಬಿಟ್ರಪ್ಪ ಅಂತ ಅಂದ್ರೆ ಈ ಪೊಲೀಸ್ ಉುದ್ದೆ ಆಗ್ಲಿ ಯಾವ್ದ ಹದ್ದ ಆಗ್ಲಿ ಈಗ ನಮ್ಮ ರಾಜ್ಯದ ಬಹಳ ಬಿಟ್ಟಿಲ್ಲ ಪೊಲೀಸ್ ಈಗ ರೀಸೆಂಟ್ ಆಗಿ ಬಿಡ್ತಾರ ಈಗ ಬಿಡ್ತಾರಲ್ಲ ಬಿಟ್ಟ ತಕ್ಷಣ ಏನ್ ಮಾಡ್ತೀನಿ ನೀನು ಒಂದು ಅಪ್ಲಿಕೇಶನ್ಗೆಷ್ಟು ನೂರಿಂದ ನೂರ ಐವತ್ತು
ಹೌದ್ರಿ
ಹ ಮತ್ತ ಆ ನೂರೈಐವತ್ತು ರೂಪಾಯಿ ನಿನಗೆ ಬಂತು ಇಲ್ಲ ಒಂದ್ ಅಪ್ಲಿಕೇಶನ್ಂದ ಸುಮಾರು ಹತ್ತು ಅಪ್ಲಿಕೇಶನ್ ಆಯಕ್ ಅಂದ್ರೆ ಎಷ್ಟ್ ಆಗುತ್ತ ಗೊತ್ ತ್ತದ ಹದ್ನೈದುನೂರು ರೂಪಾಯಿ ಆಯ್ತು ನಿನಗ್ ನ ಮತ್ ಆರಾಮ್ ನೀನು ಹತ್ ಅಪ್ಲಿಕೇಶನ್ ಸುಮಾರು ಓ ಒಂದು ದಿನ ಅಲ್ಲಪಾ ಹತ್ತು ಹತ್ತು ತಾಸಿನಾಗ ಹಾಕ್ ಬೋದು ನೀನು ಆರಾಮ ಅಂತವು ಇಲ್ಲ ಇಲ್ಲ ಅದ್ರು ಪ್ರೊಸೀಜರ್ ತಿಳ್ಕೋಬೇಕು ಫಸ್ಟ್ ನೀನು ಅದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಅವ್ರದು ಜಾಬ್ ಬಿಡಕಂತ ಮೊದಲೇ ಅವ್ರ್ದ ಹ ಒಂದು ಪಿ ಡಿ ಎಫ್ ಬಿಡ್ತಾರೆ ಅವ್ರು ಅಧಿಸೂಚನೆ ಒಡಸಿದ್ದು ಆ ಪಿ ಡಿ ಎಫ್ ನಲ್ಲಿ ಎಲ್ಲಾ ರೀತಿ ಇರ್ತದೆ ಯಾವ್ ತರ ಹಾಕ್ಬೇಕು ಯಾವ ಡಾಕುಮೆಂಟ್ಸ್ ನಾವ್ ಸಬ್ಮಿಟ್ ಮಾಡ್ಬೇಕು
ಹ್ಮ್
ಇ ಇರ್ಬೇಕು ಆಧಾರ್ ಕಾರ್ಡ್ನನಲ್ಲಿ ಅದೆಲ್ಲವೋಟು ಇರ್ತದ ಎ ಟು ಝೆಡ್
ಹೌದ್ರೀ ಈಗ ಅದೇ ರೀ ಆಬಂತ ಮಾಡನ್ರೀ ಪ್ಲೇಸ್ ಸಿಗವಲುವ್ರಿ ಬಾಡಗ್ ಜಗ್ಗ ಆದರಿ
ಬಿಡಿ ಏನ್ ತೊಂದರೆ ಇಲ್ಲ ಏಂಗಪ್ಪಾ ಅಂತಂದ್ರೆ ಫಸ್ಟ್ ನೀನು ಬಾಡಿಗೆ ಕಟ್ಟಿ ಿತಲ್ಲ ಬಾಡಿಗೆ ಅಷ್ಟು ಐದರಿಂದ ಹ ಬಾಡಿಗೆ ಹ ಐದ ಹತ್ತು ಸಾವಿರ ಇತ್ತ ಅಂದ್ರ ಏನ್ ಮಾಡಾಕ್ ಗೊತ್ತದ ನೀನು ಫರ್ಸ್ಟ್ ಡೊನೇಷನ್ ಆಗ್ಬೇಕು ಯಾವ್ಡ್ ನಾವು ಹಾಕ್ಲಾರದೆ ಗಳಿಕೆ ಮಾಡ್ಬೇಕಂದ್ರೆ ಬರದಿಲ್ಲ ಆ ಹತ್ತು ಸಾವಿರ ಆಕ್ತಲ ಹ ಆ ಹತ್ತು ಸಾವಿರ ಸಂಪಾದನೆ ಹದಿನೈದು ಸಾವಿರ ಸಂಪಾದನೆ ಮಾಡೋ ಕೆಪಾಸಿಟಿ ನಿನ್ನಲ್ಲಿ ಇರ್ಬೇಕು ಮಿಂಡ್ಸೆಟ್ ಓಡ್ಸ್ಬೇಕ್ ಅಂಗ ಹ್ಮ್ ಮಿಂಡ್ಸೆಟ್ ಓಡ್ಸಿಗೆಸಿಂದ ಮಾಡಿದ್ರ ಆಗ್ತದೆ ಯಾವುದೇ ಕಾರಣಕ್ಕ ಹ ಮತ್ತೆ ಇಲ್ಲಾಂದ್ರೆ ಯಾವ್ದು ಆಗ
ಹ್ಮ ಆಗ್ಬೇಕಂತ್ ಮಾಡನ್ರಿ
ಹ ಇಲ್ಲ
ಈಗ ಐಟ ಇದು ಒಂದು ಹೇಳ್ಬೇಕಕ್ ನೋಡ್ರಿ ಸರ್
ಹ ರಿ ಅದೇನ್ರಿ ಇಂಗ್ಲಿ ಇಂಗ್ಲಿಷ್ರ್ನ್ ಇರುತ್ ಏನ್ರೀ
ಏನ
ಇನ್ನ ಮಾಡಿಲ್ರಿ
ಹಲವಾ ಅಲ್ಲಾ ಮಾಡಿಲ್ಲ ಅಂದ್ರ ಆಯ್ತು ಈಗ ನಂದೇ ಒಂದು ಐ ಟಿ ಇನ್ಸ್ಟಿಟ್ಯೂಟ್ ಅದ ನಾನು ಐ ಟಿ ಆ ಮುಗಿಸಿನಿ ನಾನು ಎಲೆಕ್ಟ್ರಿಷನ್ ಇದರದೇನೆ ಇರ ನ್ ಟೀಚರ್ ಇದಿನನಿ ನನ್ಗು ಎಲ್ಲಾ ಗೊತ್ತದ ಹೆಂಗ ಮಾಡ್ಬೇಕು ಹೆಂಗ ಇಲ್ಲ ಅಂತ ತಾ ನೀನ್ ಒಂದ್ ಕೆಲಸ ಮಾಡು ಈ ಕಂಪ್ಯೂಟರ್ ನನಲ್ಲಿ ಕಲ್ತಿದ್ದೆಲ್ಲ ಕಂಪ್ಯೂಟರ್ ನು ಯೂಸ್ ಆಗ್ ದಾ ಈ ಕಂಪ್ಯೂಟರ್ ಮುಗಸಿದಲ್ಲಾ ಈಗ ಒಂದು ಲ್ಯಾಪ್ಟಾಪ್ ಏನನ್ ತಗೊಂಡ್ಯಾ ಇಲ್ಲ
ಏನ ತಾ ಅಂದ್ನೆಲ್ರಿ ಅದೇನಿಲ್ಲಾ
ನೋಡಪ್ಪಾ ಇದೇ ನೋಡುವ ನಮ್ಮ್ ಭಾಗದ ಜನ ಅಂದ್ರ ಎ ಎಲ್ಲ ಕಲ್ತಿಲ್ಲ ಹಾ ಮತ್ತ ಹಂಗಾಗಿ ಅಲ್ಲಿ ಹೆಂಗ ಆಗ್ತ ಕಂಪ್ಯೂಟರ್ ಮುಗಿದ ತಕ್ಷಣ ಅವ ಯಾವ್ದೋ ಸಣ್ಣ ಲ್ಯಾಪ್ ಕತಗೊಂಡ ಅಂದ್ರ ಸುಮ್ ಕೈ ಆಡ್ಸಂದ್ ಕುಂ ತ್ರ ಒಂದ ನಾಲೇಜ್ ಬರ್ತದ ಈಗ ನೀನ್ ಟೈಪಿಂಗ್ ಸ್ಕಿಲ್ ಕಲ್ತಿರ್ತಿದಿ ನೋಡು ಅವೆಲ್ಲ ಮರ ತೋಗ್ತವಾ.
ಪೇಡ ಅದ ಕಲ್ತನ್ರೀಗೆಲ್ಲ.
ತದಲ್ಲ ಈಗೇನದ ನೀನು ಅ ಅದು ಬಿಡು ಅದೇ ಒಂದ್ ಕೆಲಸ ಮಾಡು ಈಗ ನಾಡಿದು ಬಂದ್ಬಿಟ್ಟು ಅದು ಮಾಸ್ಕ್ ಆಡ ವೈದ್ ಬಿಡಪ್ಪಾ ಹೆಂಗ ಹ ಅದ್ ಐನೂ ಐನೂರ್ದೆಪ್ಪತ್ತೈದ್ ರೂಪಾಯಿ ತಂದಗೆಸಂದು ಒಯದ್ ಬಿಡು ಈಗ ಇದೆಲ್ಲಾ ಕ ಮಾಸ್ಕ್ ಕಾಡದ ಬಿಟ್ಬಿಡು ಈಗ ನೀನ್ ಐ ಟಿ ಐ ಬಗ್ಗೆ ಹೇಳ್ಬೇಕ ಅಂದ್ರ ಒಂದು ಸಂಪೂರ್ಣವಾಗಿ ಕೇಳು ಅ ಐ ಟಿ ಐ ಅಂದ್ರ ಇಂಡಸ್ಟ್ರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅರ್ಥ ಕೈ ಕೈ ಇನ್ಸ್ಟಿಟ್ಯೂಟ್ ಕೈಗಾರಿಕಾ ತರಬೇತಿ ಕೇಂದ್ರ ಅಂತರ್ಥ ಕನ್ನಡದಲ್ಲಿ.
ಹ ರ
ಇದರಲ್ಲಿ ಐ ಟಿ ಐ ಮುಗಸುದ ಎರಡು ವರ್ಷದ ಕೋರ್ಸ್ ಇರ್ತದೆ.
ಹ ರೇ
ಐ ಟಿ ಐ ಅಲ್ಲಿ ಎರಡು ವರ್ಷದ ಕೋರ್ತ ಇರ್ತದ ಎರಡು ಇರ್ತಾವ ಕೋರ್ಸ್ಗಳು. ಯಾವ್ಯಾವ ಅಂದ್ರ ಒಂದು ಫಿಟರ್ ಅಂತ ಅರ್ಥ. ಹ್ಮ್ ಫಿಟಾರ್ ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ಂತ
ಯಾರು ಇದು ಎಲೆಕ್ಟ್ರಿಷಿಯನ್ ಮಾಡುದು ಒಳ್ಳೇದೇನ್ರಿ.
ಅಲ್ಲ ನಾ ನಾನ್ ಅದೇ ಹೇಳತೀನಿ ನಾನು ಇದು ಸಂಪೂರ್ಣವಾಗಿ ಹೇಳಿದನ ಅಂದ್ರ ಹೇಳತಿನಿ ಈಗ ಇದು ನೀನು ಫಿಟರ್ ಮಾಡಿದ ಅಂತಂದ್ರ ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕಟ್ಟಬಕು.
ಹ ಹಾ ಪಿಟ್ಟಾರ ಮಾಡ್ರ
ಹ ಫಿಟರ್ ಮಾಡಿದ್ರ ಅದು ಹೆಂಗಂದ್ರ ಡೊನೇಷಲ್ಲ ಇರ್ತದ ಎಷ್ಟ ಅಂದ್ರ ಆರ್ ಸಾವಿರ ರೂಪಾಯಿ ಡೊನೇಷಲ್ಲ್ ಇರ್ತದ ಎಂಟ್ ಸಾವಿರೂಪಾಯಿ ಡೊನೇಷಲ್ ಇರ್ತದ ಅ
ಹ್ಮ್
ಒಟ್ಟ ಹತ್ತರಿಂದ ಹನ್ನೊಂದ್ ಸಾವಿರ ರೂಪಾಯಿ ಇದು ಬರ್ತೈತೆ. ಅದ ಏನ್ ಬರ್ತದ ಸುಮಾರು ಹದನಾಕ್ ಸಾವಿರ ರೂಪಾಯಿ ಬರ್ತದ ನೀ ಎಲೆಕ್ಟ್ರಿಷಿಯನ್ ಅಂದೆಲ. ಅದು ಹದ್ನಾಕ್ ಸಾವಿರ ರೂಪಾಯಿ ಬರತದ ಈಗ್ ನಿನ್ ತಲೆಕ್ ಬಂದಿರಬೋಕ್ ಯಾಕ ಅದಕ್ ಯಾಕಕ್ ಫೀಸ್ ಕಮ್ಮಿ ಆದ. ಇದು ಬ್ಯಾಕ್ ಕಮ್ಮಿ ಅದ ಅಂತ ಒಂದ್ಗೆಸುಂದ ನಮ್ದು ಪ್ರೈವೇಟಪ್ಪ. ಹ ಪ್ರೈವೇಟ್ ನಮ್ದು ಈಗ ನಿನ್ ತಲೆಯಲ್ಲಿ ವ ಯೋಚನೆ ಬಂತು ಅದ ಕ ಕೇವಲ ಹತ್ತರಿಂದ ಹನ್ನೊಂದ್ ಸಾವಿರ ಐತೆ ಇದಕ್ಯಾಕ ಹದ್ನೈ ಹದ್ನಾಕು ಸಾವಿರ ಆದಂತಂದ ಅಂತ ಬಂತಂದ್ರ ಎಲೆಕ್ಟ್ರಿಷಿಯನ್ ವ್ಯಾಲ್ಯೂ ಅದ. ಎಂಗಂದರೂ ನೀನ ನೀನ್ ಲ್ ಲೋಕಲ್ ಅಲ್ಲಿ ಇದ್ಯಪ್ಪಾ ಅಂತಂದ್ರೆ ಎಲೆಕ್ ಏನಂದ್ರ ಒಂದು ದಿನ ಸಹಿತ ಕ್ಲಾಸ್ ಮಿಸ್ ಮಾಡ್ಬಾಡ್ದು. ಪ್ರಾಕ್ಟಿಕಲ್ ಮಿಸ್ ಮಾಡ್ಬಾರದು. ಯಾವ ಟೀಚರ್ಸ್ ಏನ್ ಡೌಟ್ ಇತ್ತು ಅದೆಲ್ಲಾ ಕೇಳ್ಕೋಬೇಕು. ಕೇಳ್ಕಂದ್ಗೆಸಂದು ಆ ಈ ನೀನ್ ಅಡ್ಮಿಷನ್ ಮಾಡ್ತಪ್ಪಾ ಅಂತಂದ್ರುನು ಎಲೆಕ್ಟ್ರಿಷಿಯನ್ ಮಾಡದು ಉತ್ತಮ ಫಿಟ್ರ ಅಂದ್ರ ದೊಡ್ ದೊಡ್ ಇದಕ್ ಹೋಗ್ಬೇಕ ಆಗ್ತದ ಎಲ್ಲಿ ಅಂದ್ರ ಬೆಂಗಳೂರು ಹೈದ್ರಾಬಾದ್ ಹ ನಮ್ ಕರ್ನಾಟಕದಲ್ಲಿ ಅತಿ ಕಡಿಮೆಗರೋ ಬೆಂಗಳೂರಲ್ಲಿ ಅಂದ್ರೆ ಬಾಳಟ್ಟ ಹೈದರಾಬಾದ ಅಲ್ಲಿ ಅಂದ್ರೆ ಬಾಳ
ಹ್ಮ ಹ್ಮ
ಹಾ
ಅದ ಎಲೆಕ್ಟ್ರಿಕ ಎಲೆಕ್ಟ್ರಿಕ ಮಾಡ್ತಾರ
ಇಲ್ಲ ಅವನು ನಿಮ್ ಪರ್ಸನ್ ಕೇಳ ನಿಮ್ ಪರ್ಸನ್ ಕಂದ ಇದು ಮಾಡ ಅವ್ನು ಮಾಡ್ತಾನ ಅಂದ್ರ ಮಾಡ ಇಲ್ಲಾ ನೀ ಮಾಡ್ತ ಅಂದ್ರೆ ಮಾಡ ಅನುಕೂಲ ಅದ ನೋಡು ಇನ್ನು ಇವ್ಗೆಲ್ಲ ಕೋರ್ಸ್ ಗಳು ಮಾಸ್ ಕಡ ಆಗ್ಲಿ ಕಂ ಕಲ್ ತಗ ಹಂಗೆ ಬಿಡ್ಬೇಡ ಅದು ಯೂಸ್ ಮಾಡ್ಕೊಂತಿರ ಇಲ್ಲೇನ
ಇವ ಮಾಡಕ್ರ ಅವ್ರ ಮನೆಗ್ ಏನಂತಾರ ಅವ್ನ ಕೇಳ್ತನ್ ಅವ್ರ ಮನಯಕ್ಕೆ ಇವತ್ತೇನ್ ಅದ್ರೇನ್ ಲಾಭ ಅದ ಅದು
ಬಂದು ಯ್ ಬಿಡಪ್ಪ ಹೆಂಗ
ಬರ್ತನ್ರಿ ಬರ್ತನ್
ಹಾ ಸರಿತ ಅಂಗಾರ ಎಟ್
ಸರತ್ ಸರ್